ತ
ಹ
ಹಾ ಅಭಿನನ್ ಕೌಡಿ ಮಡ್ತಿವ್ರ ಏನ್ ಮಾಡ್ತಿದ್ದೀರಾ
ಏನೆಲ್ಲ ಸುಮ್ ಹಕೊಂಡಿದ್ದೆ ಹ್ಮ್ ಆಯ್ತ ಅಂದ
ಆಯ್ತು ಏನ್ ಏನಿಲ್ಲ ಸುಮ್ಮ್ ಹಾಸ್ಟೆಲ್ದಾಗ ಊಟ ಮಾಡಿ ಬಿದ್ದಿ
ಏನ್ ಮಾಡ್ರರಿ ಊಟ
ಅದೇ ಕೊಳತಿದ್ದ ಅನ್ನ ಸಾಂಬಾರು ರೊಟ್ಟಿ ಪಲ್
ಹ್ಮ್
ಹ್ಮ್ ಮಾಡಿ ಸುಮ್ ಮುಕ್ಕೊಂಡಿ
ಹ್ಮ್ ಆ ಜಗಿಸಿ ಜನ್ ಜಿಗಿಸಿ
ಇಲ್ಲೇ ಮಕೊಂಡಂತಳಗ ಮೂವಿ ನೋಡಕದನ್
ಹ ಶಂಕರಿ ಇಲ್ಲ ಶಂಕರಿ
ಹಾ ಅ ಮೂವಿ ನೋಡ್ದನ್
ಹ್ಮ್ ಇಬ್ ಅಂದತರ ಒಂದಫೊ
ಹ್ಮ
ಹ್ಮ
ನೀ ಎಲ್ಲದ
ಮನೆ
ಹ್ಮ್
ಮನೆಗ ಮನೆ ಮಳೆ ಬಂತ ಇಲ್ಲ ಅಲ್ಲಿ
ಮಳಿ ಬಂದ ಸ್ವಲ್ಪ
ಹಾ ಯಾವಾಗ ಇಯ್ಯೋ ಎಷ್ಟತೆ ನಮ್ಮ ಈ ಕಡನ ಬಂದ ಸ್ವಲ್ಪ ಹ್ಮ ಚಲ ಬಧದ ಮತ್ತೆಂತ ಸ್ವಲ್ಪ ಬಂದದಷ್ಟೆ ಮತ್ತೆ ಊರಿ ಊರಿಗೆ ಹೋತ ನೆ
ಅವ್ರಗ್ ಹೋಗ್ಬೇಕಕ್ಂತ ಇತ್ತ ಹೋಗ್ಲಿಲ್ಲ
ಯಾವು ಮತ್ತ ನಾಳೆ ರಜೆ ಅಲ್ಲ
ನಾಳೆ ಎರಚಲ್ಲಲ್ಲ
ಸೋರ ಹೇಳಾರ ಬರ ಬಂದಿ ಕೇಳಿ ಬಂದಿ
ಹ ಯಾರ ಸರ್
ಶಿವಶಂಕರ್ ಸರ್ ಗೆ ಆಕೆ ಹೊರಗಿದ್ರರು ಆಕೆ ಕೇಳಿದ ಸರ್ ನಾಳೆ ಕಾಜು ಸಾದ್ ಎಲ್ರ ಅಂತ ಕೇಳಿತಾ
ಹ್ಮ
ಹ್ಮ ಇಲ್ಲ ನಾಳೆ ಹಾಲಿಡೇ ಅಪ್ಪಾ ಅಂತಂದ್ರ ನಾ ಶನಿವಾರ ಬರ ಅಂತ ಅಂದ್ರ
ಹ್ಮ
ಇ ಮತ್ತೆ ಹೆಂಗೆ ಓತ್ತ ಅಲ್ಲ
ಹ್ಮ ಹೋಗಲ
ಹ ಲಿಂಗೆ ಬ ಲಿಂಗೆ ಏನ್ ಮಾತಾಡೋದ ಕೇಳದು ನೆಟ್ವರ್ಕ್ ಇಲ್ಲ ಏನಿಲ್ಲ ಎ ಬೀದರ್ ಹೋತೆ ಇಲ್ಲ ನಾ ಅಂತೀನಿ ಅವ ಇದ್ರ ಹ ಹೋಗಲು ಹೋಗಲ್ಲ ಅಂತ
ಹ್ಮ್ ಸಂತೆ ಹೋದ್ ನಲೂರಿ
ಯಾವಾಗ
ಹ್ಮ ಮಧ್ಯಾಹ್ನ
ಸಮಿಟದಾ
ಸಂತ್ಯ ಸಂತ್ಯ ಸಂಪ್ಯಾಕಾಜ
ಸಂತ್ಯಾನ ಕೂಡ ಹೋಯ್ತೆನಂದಿ
ಹೋಗ್ಬಕ್ಂತ ಇತ್ತ ಅವ ಸಂಪೆ ಕಾಜ ನೀ ಹೊದ
ಸಂತೆ ಕಾಜನ ಊರಿಗೆ ಹೋಗನ
ಸಂಪ್ಯಾಕಾಜನ ಊರಿಗೆ ಹೋಗನ್
ನೀವ್ಹೋಬಕಲ್ಲ ಇದ ಇದ ಮಾಡವ ಯಾರ ಸಂದೀಪ ನೀನು ಶಂಕ್ರಯ್ಯ ಮೂವರೇ
ಹ್ಮ್
ಹ್ಮ ಇವಾಗ ಯಾರಲ್ಲ
ಯಾರ ಅವ್ರ ಅಕಡ ರೂಮ್ದಾಗ ಇರ್ತಾರ
ಹ್ಮ ಮತ್ತೆ ಹೆಂಗೋ ಮುಂದಿನ್ ಸತಿ ಮುಂದಿನ ಸತಿ ಓದತಿನಿ ನಿನ್
ಹ್ಮ್ ನೋಡಬೇಕ
ಹೋಗದೆ ಯಾವಾಗ
ಹೋಗಲಿ ಈಏನು ಊರ್ ಕಡೆ ತಲಿ ಹಾಕಲ್ಲ ಈವಾಗ್
ಮತ್ತ ಯಾವಾಗಂತಿ ಹ ಸ ಅಲ್ಲಾ ಎಡಿಸರ್ ಹೇಳಗತ್ತಾರ ನಿಮ್ದ ಅಂತ ಹೆಳ್ಬೇಕಿಲ್ಲ ನೋಡಿದಂತಂತೇಳ್ತಿ ಸುಮ್ನೆ
ಏನ್ ರಿಸಲ್ಟ್
ರಿಸಲ್ಟ್ ಹೇಳ್ಬೇಕಿತ್ತು ಸುಮ್ನೆ ನೋಡಿನಂತ ನೋಡಿಲ್ಲ ಅಂತ ಆ ಕೇಳಿದ್ ಆಯ್ತ ನಿಮ್ದಿರ ಅಂತಬೇಕು ಅವ್ ಇದ್ರ ಸಹಕಿದಂಗಲ್ಲ ಸುಮ್
ಐ ವಟ್ಟ ಸಿಡಿ ಬಕ ಅವಂಗ
ಏನ್ ಬೇಕಾಗಿದ್ದು ತೆಗಿತಾನ್ ಬರೇ ಫೋನ್ ಫೋನ್ ಬರ್ತಾವ ಚಂಜಿತನ
ಕಾಲ್ ಮುಂಬರ್ ಹಾಕಿದ್ರ ಅವಕ
ಏ ಹಾಕಿಲ್ಲಂತ ಯಾರ್ ಹಾಕ್ಯಾರ
ಸ್ವಲ್ಪ ತಗದ ಸಂದೀಪ ಒ ನೆಟ್ ಬಂದೈತನಾ ಆಮೇಲೆ ಚಲುೂ ಮಾಡ್ಯನ ಬಂದವು ನೋಡ್ಕೊ ನಿಂತಿದ್ನ ಲಾಸ್ಟ್ಗೇ
ಆಯ್ಕಲ್ಲಂತವ
ಫಸ್ಟ್ ಸೆಲ್ಫ್ ಹಾಕಿದ ಒಂದ ಹತ್ತ ಹದಿನೈದ ಸೆಕೆಂಡ್ ಹಾಕಿದ ಬಂದ್ ಮಾಡಿದ ನಾನೇ ಬಂದ್ ಮಾಡಂದೆ
ಹ ಲಾಸ್ಟ್ ಬರತದ ನೀವುಫೋನು ಕಲ್ ಬೊಂಬಾರ ತಗದರ ನೀವು
ಇವು ನೋಡ್ರಿ ನಾ ಹಾಕಿನ ಅಂತವ ನಾನ್ ನೋಡ್ರಿ ಹಾಕಿಲ್ಲ
ಸಾಯಂಗ ಬರ್ತಾವ ಅವನಿಗೆ ಫೋನ್
ಹ್ಮ್
ಇವ ಶಂಕರಿ ಇದ್ರ ಕಿಸ ಕಿಸ ಕಿಸಕ್ ನಗುತಾನ
ಶಿವಶಂಕರ್ ಸರ್ ಆಗೆ ಹೋತು
ಹ ಮಲ್ಲೆ ಹಾಕ ಮಲ್ಲೆ ಮ ಹಾಕ ಆ ಆ ಸ ಎರಡು ಸರಿ ಆ ರವಿಶಂಕರ್ ರ ರವಿಶಂಕರ
ಅಲ
ಏ ಆದೇ ಆ ಇವ ಹಾ ಸೂರ್ಯ ಬಾರಲ್ ಕೊಟ್ಟಿದ್ದ
ಹಾ
ಹ ತಾಕ
ಮಲ್ಯ ಬರ್ತಾನ ಇಲ್ಲ
ಮೊನ್ನೆ ಸೋಮವಾರು ಬರ್ತಾವ ನೋ
ಸೋಮಾರ
ಹ ಇವತ್ ಕೇಳಿದ್ವಿ ಬರ್ಲ ಬಂದ
ಹಾ
ಹ ಮಾರ ಮಾಡತಾನ ಅಂತಾವ ಡೈರೆಕ್ಟ್
ಹಾ
ಆಷ್ಟಲಿ ಬರ್ತತ್ತ
ಹ್ಮ್ ನನ್ ಬಟ್ಟಿ ಒಯ್ದಾನಪ್ಪ ಹಾಕೋನಕ್ ಇಲ್ಲದಂಗ ಮಾಡ್ಯಾರಲ್ರ
ಟ ನೋಡ್ಕೊಳ್ಳೇ
ಹಾ
ಅವನ್ ಶಲ್ಟ ಅದ ಕೊಡ್ಲಿ
ಯಾವ್ದ
ಅದ್ ನಾಲ್ಕು ಏನಲ್ ಅವತ್ತು ದಿವ್ಸ ಶನಿವಾರ ದಿವಸ
ನೀ ಯಾವ್ದ್ ಹಾಕೊಂಡಿ
ನಾವ ಕುಟಿನ ಲವನ್ದು
ಹೌದಾ ನನ್ ರೇ
ಅವಂದು ಅವಂದು
ಹಂದಲ್ಲೋ ನಂದ ಒಂದ ಮಲ್ಲಯ ಒಂದ್ ಐದನ ಏಷ್ಯ ಮೂರ ಏನೋ ಇದ್ದಾನ
ಹ್ಮ ಅದ ಮಲ್ಲ ಬಂದಿಲ್ಲಲ್ಲಾ ನೆನ್ಪಿಲ್ಲ ಮಂದೆ ಬಂದ ಸೋಮವಾರ ಮಂಗ್ಗಳವರು ಬಂದನ ನೆನಪಿಲ್ಲ ಕೊಳ್ಬೇಕಂದ್ರೆ
ಹೌಂದ ಅದು ಮಲ್ಲಯ ನೀ ಹಾಕೊಂಡು
ಬ್ಯಾಗ ನೀ ಯದದ
ಹ್ಮ್
ನಳೆ ಯಕಿದ್ದ
ಉ
ಇದಕ್ಕೆ
ಹಂಗಿ ಯಾವ ಅಂತಕ್ಕ ಪ್ಯಾಂಟ್ ಇಲ್ಲೋ
ಹಾ ಕಲ್ಲಲ್ಲ ಒನು
ಅವೌನು ಹಾಗಲ್ಲಪ್ಪಾ
ಲೋ ಸತ್ತರೆ ಸಣವತ
ಶಂಡ ನತನು
ನನಗ ದೊಡ್ ಮಾತವ ನಿನ್ಗ್ ಸಣ್ಣ ಮಾತವ
ನನ್ಗ ಆಗಲ್ಲ ಯಾರು ಹಂಗಿ ನನ್ ಹಂಗಿ ನಾ ಕೇಳ್ಕಣದು
ಹ್ಮ್
ಸ್ಟೇಫನ್ ಬಂದರ್ ಕ್ಯಾಂಟ್ ತಗಬೇಕಂದು ಆಡೆ
ಯವಲ್
ಯಾವದರ ನೋಡ್ತ ಜೀನ್ಸ್ ಬೆಳಗಿ ಇಲ್ಲೋ ಪಾ ಬಾಳ್ ಆಗ್ಯಾವ ಬ್ಯಾಗಿ
ಹ್ಮ ಮತ್ತೆ ಯಾವಾಗ ತಗಡಿ ಜೀನ್ಸ್
ಜೀನ್ಸ್ ಒಂದ ಎರಡು ಲೈನನ್ ಒಂದ ಎರಡು
ಹ್ಮ್
ಆಕಂಡ
ಶೆಲ್ಟ
ಸೌಟೆ ನಾವು ಕಂಡಾಗ ನನ್ ಬಿಳ ಬೇಡ
ಹ್ಮ್ ಹ್ಮ ಏನ್ ಪಾಸ್ ಮಾಡ್ಸ್ಬೇಕ ಅಂತ ಮಾಡಿದಿ ಏನ್
ಹ್ಮ್ ಮಾಡಸ್ಬೇಕು ಮಲ್ಯ ಮಾಡಿಸತೀನ ಅಂದನಾ ಮನೀಗ ಹೋಗಿ ಸೇರ್ಬಿಟ ನಾವ ಈಗ ನೋಡ್ರ
ಇ ಲೇಟ್ ಆಗಂತ ತಕ ಇವಾಗೇಏ ಇವಾಗ ಆಗ್ತಾರ
ಹ್ಮ್ ಅವರ
ನಾ ಆಸತಿ ಯಾವಾಗ್ ಮಾಡಡ್ಸಿ ಗೊತ್ತಾನ
ಹ್ಮ್
ಆ ಸೆಪ್ಟೆಂಬರ್ದಾಗ ಚಾಲಾಗಿಯ ಇಲ್ಲ ಅಕ್ಟೋಬರ್ದಾಗ ನವೆಂಬರ್ದಾಗ ಮಾಡ್ಸಿವಿ ನಾವು
ಹ್ಮ್ ಹ್ಮ್
ಅಲ್ಲಿ ತಾನ ಬರ ಬೈಕ್ ಬೈಕಿಗೆ ಮತ್ತ ಇದು ಗೊತ್ತಿದವ ಬಸ್ಸಿಗೆ ಆಟೋ ಕೋತಿದ್ವಿ
ಹ್ಮ್
ನಮ್ ಮೂರಂದ ಇಷ್ಟ ತೊಂತಾರೆ ಹೊತ್ತು ಇಪ್ಪತ್ತೈಐ ತ ಅಂತ ಇಲ್ಲಿ ಕಾಲೇಜಿಗೆ ಬಿಡ್ತಾರ ನಮ್ಮೂರಿ ನಮ್ಮೂರ್ಲಿಂದ ಇವ ದೋರ್ನಳ್ಳಿಂದ ಇಪ್ಪತ್ ಮಡ್ಯಾರ
ಬಸ್ಸಿಗೆ
ಇಲ್ಲಾ
ಹೂ
ಬಾ ಆಟೋ ಗ ಬಸ್ಸಿಗಾದ್ರ ಬಸ್ಸಿಗಾದ್ರ ಬರೀ ಇಪ್ಪತ್ತ ಅವ
ಆಟೋಗಲ್ಲಿ ಸರ್ಕಲ್ಂದ ನಮ್ ಕಾಲೇಜಿಗೆ ಇಪ್ಪತ್ ಇಪ್ಪತಾರ್
ಹ್ಮ್
ಎಲ್ಲಿ ಇಲ್ಲಿ ಸರ್ಕಲ್ ಇಂದ ಏನು
ನಮ್ಮೂರ್ಲಿಂದ
ನಿಮ್ ಮುರುಲಿಂದಾ ಈ ಶಪೂರಿಂದ ಎಷ್ಟ ಅದ ದೇವನಳ್ಳಿ
ಶಾಪೂರ್ಲಿಿಂದ ಆರು ರೂಪಾಯಾದಾ
ಬರೇ ಆರ್
ಇದು ಇದಿಲ್ಲ ವಾಲ್ಮೀಕಿ ಚೌಕ್
ಹ್ಮ
ವಾಲ್ಮೀಕಿ ಚೌಕ್ಲಂದ ಆರ ಏನ್ ಎಷ್ಟ ಆದ ಬಸ್ಸ್ಟಾಂಡ್ ಲಿಂಧ ಹನ್ನೆರಡು ಅದ ಹನ್ನೆರಡ
ಅಗ್ನಿಶಾಮಕ್ಲಿಂದ ಆರು ರೂಪಾಯಿ
ಹ್ಮ್
ಬಸಿಗ್ ಬರ್ತಿವಾಲ ಇಲ್ಲಾ ಅಂದ್ರ ನಾವ್
ಮ ನೀವೇಏನ್ ಬರೋದ ಇಲ್ಲ ಮ ಸ್ಟಾಪ್ ಆರನೇಷ್ಟೇ ಸ್ಟಾಪ್ ಮಾಡ್ತಾರ
ನಮ್ಗ್ ಗೊತ್ತಿಲ್ಲ
ಹ್ಮ್ ಬರಿ ಆರು ರೂಪಾಯಿ ಅದ ಮನೆ ಬಾಗ ದಿನ ಅವಾಗ ಅವಾಗ ಹೊತಿಡ್ಣಿ ಅಲಾ
ಹ್ಮ
ಕ ಅಲ್ಲಿಂದ ಅಲ್ಲಿಲ್ಲ ಬರೇ ವೇದಾನೆ ಕ್ರಾಸ ಲಾಸ್ಟ್ ಆದ
ಹ್ಮ್
ಆ ಮಗ ಏನ್ ಮಾಡ ಆತ ಮರಲಿಂಗನ ಎಲ್ಲ
ಹ್ಮ
ಹ ಅವ ಆರು ರೂಪಾಯಿ ಕೊಟ್ಟಿದ್ದಾವ ಒಂದ್ ದಿವಸ ಹನ್ನೆರಡು ರೂಪಾಯಿ ತಕೊಂಡಿ ಆರುೂಪಾಯಿನ ಬರ್ತದ ಅಂತಂದ ಅವಾಗಲಿದ್ದ ಆರಮೇ ಅರ್ಧೇ ತಗತ್ತಾನ ಅಗ್ನಿಶಾಮಕನೇ ಹೇಳ್ಬೇಕಂತ ನಾವು ಅಗ್ನಿಶ ಶಾಮಗ್ ತೆಗತ ಇಲ್ಲ ಅಂದ್ರೆ ಮತ್ತೆ ಏಳಲ್ಲ ಅಂದ್ರೆ ಶಾಪರ್ ತೆಗತಾರ
ನಿಂಗಲು
ಹ್ಮ ಅಗ ದ ಶಷಮಕ ಆ ರಪದ
ಹ್ಮ್ ಹ್ಮ್
ಧೋರ್ಣಗಳಿಂದ ಅಗ್ನಿ ಇದಕ್ಕೂ ಬೇಂದಿನ ಕ್ರಾಸಿ ಆರಪ ಅದ
ಹ್ಮ್
ನಾನು ಎಸ ಒಂದ ಒಂದ್ಸತಿ ಬರ್ತವರು
ನಾದ ಬಸಿಗೆ ಹೋಗಬತ್ ಮಾಡ್ತವಪ್ಪ ಇಲ್ಲಿ ಮಗನಿ ಸಕಿಂದ ಮತ್ತೆ ಇಪ್ಪತ್ ಮೂವತ್ ಮಾಡ್ತವೇನಂತಿಸಿ ನಾವು ಬೈಕ್ ತಾವ ಸ್ವ ರಪ
ಹ್ಮ್
ಇಪ್ಪತ್ ಮೂರು ಟಿಕೆಟ್ ಮಾಡ್ರಿ ಎಲ್ಲಿಂದ ತಂದ್ ಕೊಡ್ತಿ ಕ್ಯಾಶ್ ಇಲ್ಲ ನಂಬಲ್ಲಿ
ಹ್ಮ್ ಇಪ್ಪ ಚೇಂಜ್ ಇದ್ರೆ ಆಯ್ತ ಹೋಗ್ಬೋದು ಬಸ್ಸ ಬರದ ಅಲ್ ಬಿಡ ಸುಮ್ಗಿ ಕೈ ಐತ್ ತಗೋತ್ ಬೇಡ ಹ
ಹ್ಮ್ ಒಂದ್ ಬೈಕ್ ತಪ್ತಲಪ್ಪ
ಹಾ
ಬೈಕ್ ತಬ್ಸಲ ನಿಂತ ನಿಂತು ಸಾಕ ಆಗತ್ತ
ಇತ ಅಂಗೇ ವೇರ್ ಮಾಡ ಮಾಸೆ ಇದೇನು ಬಸ್ ಚಾಲಾ ಕಲ್ತಲ
ಹ್ಮ್
ವ್ಯಾನ್ ಚಾಲಲಬೋಲ್ತಲ್ಲ ವ್ಯಾನ್
ಚಾಲ ಆಗತ್ತ ಇವ್ ತೋರ್ಸೋವನ್ಗ ಇವ್ರ ಅಲ್ಲೇ ನಿಂತಲ್ಲ ನಿಂತಿರುತ್ತ ತಗೊಂಡ ತೋರ್ಸಿರ ಚಲೋ ಆತದೆಲ್ಲ
ಹ್ಮ್ ತೋರ್ ಚ ಒಂದರ ದವರು
ಹಾ
ತೋರ್ಸ ಬದುರದ
ಹಾ
ಹಲೋ
ಹ್ಮ್
ಸರಿ ತಗಲ್ಲ ಆಮೇಲ್ ಮಾಡ್ತಂತ
ಹ
ಆಮೇಲ್ ಮಾಡತ್ ನಂದೆ
ಹ್ಮ್ ಎಷ್ಟೊತ್ತಿಗೆ ಮಾಡ್ದ
ಆಮೇಲೆ ಒಂದ ಐದು ಒಂದು ನಿಮಿಷ ಎರಡು ನಿಮಿಷ ಪಟ್ಟು
ಹ್ಮ್
ಇಡ್ಲಿ
ಹಾ
ಮಾಡತ್ನೋಡೋ
ಹ
ಮಾಡತ್ ನೋಡ
ಹಾ